ಹಾಲ್ ಕೇಳಸ್ತ ಇಲ್ಲ ಹಾ ಕೇಳಸತ ಆರಾಮ ಅಲ್ಲ. ಹಾ ಆರಾಮ್ ನೀವು.
ಹುಂ ಆರಾಮ್ ನೋಡಪ್ಪಾ. ಏನ್ ವಿಷಯ ಊಟ ಆಗೆತ ನಿಮ್ದು.
ನಮ್ದಿಲ್ಲ ಇನ್ನು ಹೋಗ್ ಬೇಕ ಈಗ.
ಹು
ಏನ ಚಪಾತಿ ಮೊಸರ ಮಸ. ಸರ ಅನ್ನ ಸಾಂಬಾರ ಐತಂತ ಊಟ ಮಾಡಬೇಕ ಅದನ್ನ ನಾವ ಈಗ. ಹು ಕ್ಲಾಸ್ ಇದ್ವು ಜ್ಯೋತಿ ಮೇಡಮ್ ಎಲ್ಲ ಇದ್ರು ಇಲ್ಲಿ ನಾಷ್ಟಾಕ್ ಬಂದ್ರು ಅವ್ರು.
ಹಾ ಹಾ ಹಾ ಹಾ. ಹೆಂಗ ನಾಡ್ಡುಡ್ ಕಾಲೇಜ. ಹೇಳಪ್ಪ ಕಾಲೇಜಗೆ ಹೋಗಿಲ್ಲ ನಾನ ಇವತ. ಹು .
ಅದ ಕೃಷಿ ಅಲ್ಲಾ ಹಚ್ಚ ಹಸಿರ ನಮ್ದು ಜಾಸ್ತಿ ಇರುತ್ತ.
ಹು.
ನಿಮ್ ಕಡೆ ಇರ್ಬೇಕಲ್ಲ ಅಷ್ಟ.
ಹಾ
ಸರ್ ಬರಕುಂತಾರಲ್ಲೇ ಸರ್ ಬಂದಿದ್ರ. ಶಣಗೊಪ್ಪ ರಡ್ಡಿ ಸರ್ ನಮ್ ಸಾಯಿಲ್ ಫರ್ಟಿಲಿಟಿ ಅಂತಂದ. ಕೋರ್ಸ್ ಐತೆ ಆ ಕೋರ್ಸ್ ಅವರ ಹೇಳ್ತಾರ.
ಹು ಹು ಹು
ಯ ಮುಂದ್ ಬರಾಕ್ ಕುಂತರ ಮತ್ ಮುಂದ್ ಬರಾಕ್ ಕುಂತರ ಅವರು ಮತ್ತ ಹ.
ಹು.
ಅದಕ್ಕೆ ಈ ಕಡೆ ಸುಮ್ಮನ ಬಂದವ.
ಹು ಹುಂ ಹೌದು.
ಮತ್ತೆ.
ಮತ್ತೆನ್ ಇಲ್ಲ ನೋಡ ಹೇಳ್ಬೇಕು ನೀವ. ಆರಾಮ.
ಹಾ ನಾವೇನ್ ಆರಾಮ್ ಬಿಡಾ.
ಹ್ಮ್
ಎಕ್ಸಾಮ್ ಹೆಂಗ ಮೊನ್ನೆ.
ಮನ್ನೆ ಎಕ್ಸಾಮ ಆದ್ವುಪ ಹಂಗೆ.
ಚಲೋ ಗ್ಯಾವ.
ಹ್ಮ್ ಒಂದು ಲೆವೆವಲ್ಗೆಗ ಅದು.
. ಎಷ್ಟಷ್ಟು ಬ ಒಂದ ಐದ್ ರೂಪ ಐದ್ರಕಿಂತ ಜಾಸ್ತಿಗ ಹೊಟ್ಟ ಎಲ್ಲಾರೂ.
ಇಲ್ಲ ಈ ಏನಸ .
ಏನ್ ಎಷ್ಟಷ್ಟ ಆಗಡ್.
ಮೂರುವರಿ.
ಮೂರವರೆ ಆಗೈತಿ.
ಹು
ಹಾ ಕಷ್ಟ ಐತಮ್ಮಿ ಅದು.
ಅದ ಒಂದ ಸಲ್ಪ ಕಡಿಮೆ ಆಯ್ತು.
ಮತ್ ಮೊನ್ನೆ ಏನ ಅಂದಿ ಅದ ಎಲ್ಲ ಚಲೋ ಆಗೇತಂತ ಅನ್ನ ಕುಂತಿದಿ.
ಇಲ್ಲಪ್ಪಾ ಏನೂ ಚೊಲೋ ಆಗಿಲ್ಲ.
ಹೌದಾ .
ಓದಿಲ್ಲ ಒಂದರೆಂಜ್ಗೆ ಆಗ್ಯಾವ್.
ಹಲ್ಲ್.
ಆರ್ಕ ಹಾಡಿಸಿಮಗನ ಅಲ್ಲಿ.
ಹ್ಮ್ ಹಲೋ.
ಹ ಹಾ ಹೇಳ್ರಿ ಮತ್ತೆ.
ಮತ್ತೆನ್ ಹೇಳು.
ನಾಷ್ಟಾ ಏನ್ ಮಾಡಿದ್ರಿ ಇವತ್ತ್?
ಹಾ ನಾಸ್ಟಾ ಪಲಾವ್.
ಹಲೋ
ಹ್ಮ್
ಯಾಕ ಇವತ್ ನಾಳೆ ಬೇರೆ ಮತ್ತ್ ಸ್ಪೆಷಲ್ ಏನ್ ಮಾಡ್ತಾರೆನ್? ಸ್ಪೆಷಲ್ ನಾಳೆ ಏನ್ ಮಾಡ್ತಾರ ಸಂಡೆ?
ಹ ಹಾ ಸಂಡೆಕೊಮ್ಮ ಸ್ಪೆಷಲ್ ಇರೋದಲಾ.
ಹ ಏನ್ ನಾಷ್ಟಾನೂ ಸ್ಪೆಷಲ್ ಇರುತ್ತ?
ಹಾ ಸ್ಪೆಷಲ್ ಇರ್ತೈತಿ.
ವೆರೈಟಿ ಏನ್ ಮಾಡ್ತಾರ ಬ್ಯಾರೆ ಬ್ಯಾರೆ?
ಏ ಅನಕ ಏನ್ ಭಾಳ ಪೂರಿ ಮಾಡಿರ್ತಾರ.
ಮತ್ತೆ.
ಮತ್ ಪುರಿ ಜೋಡಿ
ಹ್ಮ್ ಇಗ ಹಾ ಹಾ
ಹ
ಹಲೋ
ಹಾ ಮತ್ತೆ
ಮತ್ತೆನ್ ಏನಿಲ್ ನೋಡ್ ಬೈ ಹೇಳಬೆಕ್.
ಸಂಡೆ ಅದ ಅದ ನಮ್ದ ಬಿರಿಯಾನಿ ಇತ್ ನಾಳೆ ಸಂಡೆ ಅಲಾ.
ಹ್ಮ್ ಹ್ಮ್
ಬಿರಿಯಾನಿ ಆಡ್ತಾರ ಒಂದ್ಸಲ ವೆಜ್ ಮಾಡಿರ್ತಾರ ವೆಜ್ನೇ ಆಗ ಒಂದ್ಲ ಚಲೋ ಇರತ್ತ ಒಂದ್ಸಲ ಚಲೋ ಇರಲ್ಲ.
ಹಾ ಹಾ ಹಾ
ಬಿರಿಯಾನಿ ಒಂದೈತಿ ಒಂದ ಮಸಾಲೆ ಜಗ್ಗ ಹಾಕ್ತಾವ್ ಖಾರ ಜಾಸ್ತಿ ಆಗರ್ತೈತಿ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಮತ ದೊಳ ಬಸ ಹಂಗ ಒಂದಸಲ ಚಲೋ ಮಾಡಿರ್ತಾರ್ ಇಲ್ಲ ಅನಲ್ಲ. ಆದ್ರೂ ಅದನ್ನ ತಿಂತ ಏನ್ ಮಾಡಕ ಬರಲ್ಲ.
ಹೌದು.
ಹ್ಮ
ಹ್ಮ್ ಹ್ಮ್
ಎಲ್ಲಿಗ ಹೊಂಟಿ ಈಗ?
ಎ ಎಲ್ಲ ಇಲ್ಲೋ ಮಾರಾಯ ಇಲ್ಲ ಕುಂದರ್ಲಕ ಹೊರಗ್ ಬಂದಿದ್ದೆ.
ಓ ಹೌದಾ.
ಹ್ಮ್ ಹ್ಮ್
ಯಾವಗ ಹೊಕ್ರಿ ಹೊರಗ್
ಹ್ಮ್
ಹೊರ್ಗಡೆ ಎಲ್ಲಿ ಹೋಗಿ ಇವತ್ತ್?
ಈಗೆಲ್ಲ ಹೊಕ್ಕೋ ಮಾರಾಯ ಹೋಬೇಕು ನೋಡ್ಬೇಕ್ ಏನ್ ಆಕ್ಕೆತ್ತೋ.
ಹೌದ.
ಹ್ಮ್
ನಿನ್ನ ಈ ಕಡೆ ಬಾಗ ಪ್ಯಾಂಟ್ಸ್ ಅವ ಇಲ್ಲ.
ಹಾ
ಪ್ಯಾಂಟ್ಸ್ ಪ್ಯಾಂಟ್ಸ್ ಬ್ಯಾಗಿ.
ಹ್ಮ್ ಹ್ಮ್ ಬ್ಯಾಗಿ, ಹ್ಮ್ ಅದಾವ ಪಾ ಅದಾವ.
ಎಷ್ಟು ಸಿಂಗಲ ಒಂದು ಎಷ್ಟು ಹೊಡಿತಿ?
ಹ್ಮ ಏಳು ಎಂಟುನೂರು ರೂಪಾಯಿ ಏಳು ಎಂಟುನೂರು ರೂಪಾಯಿ.
ಹಾ ಹಾ ಏ ಟ್ರಿಪ್ಷನ ನಿಂದ
ಹಲೋ
ಹಾ ಕೆಳಸತ್ತೆ
ಹ್ಮ್ ಹ್ಮ್ ಹ್ಮ್ ಬಂದು ಅವರಕ್ಕ ಮುನ್ನೂರು ರೂಪಾಯಿ.
ಹ್ಮ
ಹಲೋ
ಹಾ
ಮತ್ತ? ಮತ್ತೇನ ಅಲ್ಲಿ ಹಾ ಸುಮ ಬಂದನಿ ಇಲ್ಲಿ.
ಕ್ಲಾಸ್ ಇಲ್ಲ ಅಂದಿ ಅಲಾ?
ಹ್ಮ್ ಕ್ಲಾಸ್ ಇಲ್ಲ.
ಮನ ಬೇರೆ ಕೆಲಸ ಮಾಡ್ತಿದ್ದಿಲ್ಲ ಏನ್ ಮೇಡಮ್ ಅವರ ಇಲ್ಲ
ಹ
ಕೆಲಸ ಮಾಡ್ಕೊಂಡಂದಿದ ಮೇಡಮ ಅವರು.
ಕೆಲ್ಸ ಏನು ಇಲ್ಲಪ್ಪಾ ಮಾಡಿಸ್ತಾರ ಅದೇ ಒಂದೊಂದು ಟೈಮ್ ದಾಗ.
ಕ್ಲಾಸ್ ಯಾಕ ತಗೋ ಇವತ್ತ್ ಅವರು
ಇವತ್ತಾರಿಗೆ ಹಂಗೆ ಮೂಡ ಚಲೋ ಇದ್ರ ತೋತಾರೆ ಇಳ್ಕಂತಿಲ್ಲಾ
ಓಹೋ
ಹ್ಮ್ ಹ್ಮ್್ಮ ಮತ್ತ
ಎಂಟ ಡೇರ ತಗ್ದವನ್ನ ಇಲ್ಲ
ಹ ತಗಿ ಬೇಕು ಮಾರಯಾ ತಗಿದೆ ವಜಾವ
ಮತ್ತೆ ನೀ ನೀ ಅಂತ ಹೆಂಗಾರ ನೀಟ ತೆಗತಿ ಅ್ರ ಟೈಮ್ ಬೇಕು ಆಡ ಹೆಂಗದಲ್ಲ
ಎಲ್ಲಿ ನೀಟೈತಿ ಸುಮ್ ವಟ ಒಂದ ಸುಮ್ ತಗಿಬೇಕು
ಹ್ಮ ಮತ್ತೆೇನ ಇವಾಗ ಕಾಶ್ಯಾ ಅಂದಪ್ಪ ಏನೋ ನೀಟಾಗತಾನ ಏನೋ ಅಂತಂದಂದು
ಹಾ ಹೇಳ್ತಾನ್ನಾವ ಹಂಗ
ನಾನ್ ನೋಡಿದ್ದಪ್ಪ ಒಂದೊಂದ್ ಸಾರಿ ಅವಾಗ ಫೋನನಾಗ ಇನ್ಸ್ಟೆಂಟ್ ಅಂತಾರ ಬಂತಲ್ಲ ನೋಡ್ರೆ
ಹಾ
ಇನ್ಸ್ಟೆಂಟ್ ಅಂತ ಆಯ್ತಲ್ಲ ಅದ್ರಾಗ ಬಂದಿತ್ತು ನೋಡಿದೆ.
ಹಾ ಹಾ ಹಾ
ಅವ್ರ ಅಂತ ಏನೋ ಡೈಗ್ರಾಮ ಚಲೋ ತಗೀತಿ ಅಂತ್.
ಅ ಎಲ್ಲಿ ಹೋಮಾರಯ ಎಲ್ಲಿ ಚಲೋದು ಏನಿಲ್ಲ ಹಂ.
ಏನ ಕಾಂಪಿಟೇಷನ್ ಇದ್ದಾಗ ಕೊಡ್ಬೇಕಪ್ಪಾ ಹೆಂಗರ.
ಹ್ಮ್ ಕೊಡ್ತೆವಿ ಕೊಡ್ತೆವಿ. ಹ್ಮ
ಏನೋ ಕಬಡ್ಡಿ ಕಾಂಪಿಟೇಷನ್ ಅದಕ್ಕ ಕೇಳಲಕ್ಕಿ ಇದ್ಕ್ಕೊಂದ ಸ್ವಲ್ಪಂಗ ಇದಕೊಂದು ಹೋದ್ರ ಚಲ ಆಗ್ತಿವು ನಿಮಗ.
ಹಾ ಹೌದ ಹೌದಲ್ಲ ಹೋಗ್ಬಕ್ ಹೋಗ್.
ಹ ಹಾ.
ಹು
ಮತ್.
ಮತ್ತೆ ನಿಲ್ ನೋಡುವಿ ಹೇಳ್ಬೇಕು ನೀವ.
ಹ.
ಹ್ಮ್
ಮತ್ತೆನ್ ಹೇಳ್ರಿ ಏನಾರ.
ಇ ನ ನೋದು.
ಏ ನೀಲ್ಲಂತಲ್ಲ ಕೊೋಗಲಾನ ಎಲ್ಲ.
ಹಾ
ನೀರ್ಲಣ್ಣ.
ಹ್ಮ್ ಇಲ್ಲಂತ ಜಗ್ ಕಣ್ಣಟ ಅದ ನೋಡಪ್ಪಾ ಇಲ್ಲಿಂದ ನೋಡ.
ಏ ಹೋಗಿಿಲ್ಲ ಅಂತ ತಿನ್ನಾಕಿಲ್ಲ.
ಹಾ ಈಸ ಗ್ರೌಂಡಿ ಒಂಟೇನ ಅಲ್ಲೇ ಗ್ರೌಂಡಿವತ್ತುನ್ನೋದು.
ಹಾ ಮೊ ನವು ನಿನ್ನೆ ನಾವು ಹೋಗಿದ್ದ ಫ್ರೆಂಡ್ಸ್ ಎಲ್ಲ ಒ ನಾಕ ಮನೆ ಕೊಡಿ ಹೋಗಿ ಚಲೋ ಇದಲ್ಲ ತಿನ್ ಬನ್ವಿ.
ಹಾ ಹಾ ಬಾರಿಲಿ ದವಲ್ಲಿಷ್ಟ.
ಹಾ ಅದ್ರಕ ನಾನ ದೊಡ್ ಚಲೋ ನಮ್ಮಲ್ಲ ನಮ್ಮ್ ಊರಾಗ್ದಗ ಇರ್ತವು.
ಹ್ಮ್ ಹ್ಮ್ ಹಾ ಹಾ
ನಿಮ್ ಕಡೆ ಅಂತ ಯಾವ್ದ ಹಣ್ಣ ಇ ಆ ತರ ಇಲ್ಲ.
ಇಲ್ಲಪ್ಪಾ ನಮ್ ಕಡೆ ನೆಲದನ್ನೇ ಇಲ್ಲ ರೇರ್.
ಹ್ಬ ಬಿಟ್ಟು ಬರೆ ಯಾವ ಸಿತಾವ ನಿಮಗೆ.
ಹ್ಮ್ ಬೇರೆ ಯರು ಮಾನಣ್ಣ. ಹ್ಮ ಮತ್ತ. ಪೇರು ಸೀತಾಪಲ್ಲ ಚಿಕ್ಕು.
ಹ ಹಾ ಹೆಂಗ ನೀವು ಹೋಲ್ಡಗ್ ಆಗ್ತರ್ ನೀವು.
ಹಾ ಹಾ ಹ ನಮ್ ಹೋಲ್ಡಿಗೆ ಇದಾವೆ ಇವೆಲ್ಲ.
ನಿಮ್ಮಲ್ದ ಹಗ್ತಾರೆ ಹ ಹಾ.
ಒಂದು ಮ್ಯಾಂಗೋ ಆರ್ಚಿಡ್ ಐತೆ ನಮ್ದಂದು.
ಜಾಸ್ತಿ ತಿಂದ್ನ ಜಾಸ್ತಿ ಆಕ್ಕಿರಿ.
ಮ್ಯಾಂಗೋ ಆರ್ಚಿಡ್ ಆರ್ಚಿಡ್ ಒಂದು ಎರಡು ಎಕರೆ ಐತಿ. ಹ್ಮ
ಏನ ಈ ಬೇರೆ ಕಡೆ ಎಲ್ಲ ಕಳಸ್ತ ನೀ ಇಲ್ಲ ಅಲ್ಲೇ ಆ ಹಳ್ಳಿ ಒಳಗೆ ಅಲ್ಲೇ ಮಾಡ್ತರಿ.
ಹೇ ಎಡು ಎಲ್ಲಪ್ಪ ಇದು ಆಗುತೋ ಎಲ್ಲ ಪಾರ್ಸಲ್ ಎಲ್ಲ ಕಸ್ತೆ ಬೇರೆಯವ್ರಿಗೆ. ಹಂಗ ಹೈದ್ರಾಬಾದು. ಹೇ ಇಲ್ಲ ಹ ನಾಳೆ ಪ್ಯಾಕಿಂಗ್ ಮಾಡ್ಸಿ ಪಾರ್ಸಲ್ ಮಾಡ್ತೇವಿ.
ಓಟಾ ಅದ್ರ ರೊಕ್ಕ ಎಲ್ಲಾ ನಿಮ್ದೇನೆ ಕದ್ಸ ಕಸದೆ ಎಲ್ಲಾ ಕರ್ತೆೆ.
ಹಾ ಟ್ರಾನ್ಸರ್ಷನದ ಖಚೆಲ್ಲಾ ನಮ್ದು.
ಮತ್ತಮೇಲೆ ಅವ್ರು ಕೊಡ್ತಾರ ಅದ್ದ ಏನ ಇಲ್ಲ.
ಅಲ್ಲಿ ಹೋಗಸಿಂದ ಚಲೋ ರೇಟ್ ಇತ್ತಂತ್ ಕೊಡ್ತಾರ್. ಫಸ್ಟ್ ಇಲ್ಲಿ ನಾವ್ ಹಾಕೋದು ಆಮೇಲೆ ಅವ್ರು ಕೊಡ್ತಾರ ಆಮೇಲೆ. ಅಯ್ಯ್ ಪ್ರಾಫಿಟ್ ಆಗತ್ತ್.
ಹಂಗ ಈಗು ಅದನ್ನ ಮಾಡಾಕ ಕುಂತ್ರ ಏನ್ ಏನ್ ಮಾಡಿರಿ ಬೇರೆ.
ಈಗಂತ್ರು ಈಗ ಏನು ಇರಲ್ಲ ಈಗ. ಅದ್ರೊಳಗೆ ಜೇನ್ಸ್ ಸಾಕಾಣಿಕೆ ಮಾಡ್ಬೇಕನ್ನುದ್ ಐತಿ. ಹ್ಮು ಚಲೋ ಅದ.
ಅ ಹ. ಏನ್ ಯಾರ ಕಂಪ್ನಿ ಅಂತ ಹೇಳ್ತಾರ ಏನ್ ಹಂಗ್ ನೀವ್ ಮ ಆ ಏನ್ ಮಾಡಾಕ್
ಇಲ್ಲ ಹಂಗ ನಾವೇ ಮಾಡ್ಬೇಕು ಅನ್ನುದ್ ತೇರೆ ಐತಿ.
ಹ್ಮು ಹ.
ಅದಕ್ಕ್ ನೋಡ್ಬೇಕ ಏನ್ ಮಾಡ್ಬೇಕ. ಹ್ಮು
ಮತ್ತೇ ಹಂತಪಾರಿ ಏನ್ ಬೆಳಿಯಲ್ಲ ಬೇರೆ ಬೇರೆ.
ಏನ್ ಬ್ಯಾರೆ ಬ್ಯಾರೆ ಏನಿಲ್ಲ ಇದೇ ಮೇಂಟೈನ್ ಮಾಡದು ಆಗಲ್ಲ ನಮ ಕೈ
ಬೆ ಹ ಹೌದ್ ಹ.
ಆಯ್ತ್ ತೊಲ್ಲೇ ಮತ್ತ್ ಹಚ್ತೀನ್ ತಗೋ
ಹಾ ಓ ಆಯ್ತಾ.